ನಸ್ಕಾರ
ಏನ್ ಮಾಡ್ತಾ ಇದ್ದೀರಾ
ಏನ ಇಲ್ಲ ಸುಮ್ಮ್ನೆ ಇದ್ದೀನಿ ನೀವು
ನಾನು ಸುಮ್ಮನೆ ಇದ್ದೀನಿ
ಹೌದಾ
ಮಲ್ಕೊಂಡಿಲ್ವಾ ಇನು
ಹ್ಮ ಇಲ್ಲ ನೀವು
ನಾನು ಇವಾಗ ಮಲ್ಕೊಬೇಕು
ಹೌದಾ
ಹ್ಮ್
ಹಾ ಸ
ಹ್ಮ್
ನಿಗೆ
ಹ್ಮ್
ಶಾಲೆಯ ದಿನಗಳು ನೆನಪಿದೆಯಾ
ಹಾ ನೆನಪಿ ಇದೆ ನನ್ಗೆ
ನಿಮಗೆ ಯಾವ ಗುರುಗಳು ತುಂಬಾ ಇಷ್ಟ
ಹ್ಮ್ ನನ್ಗೆ ಕನ್ನಡ ಗುರುಗಳು ತುಂಬಾ ಇಷ್ಟ
ಯಾಕ ಅವರುಷ್ಟು ತುಂಬಾ ಇಷ್ಟ
ಅವರು ತುಂಬಾ ಸರಳವಾಗಿ ಪಾಠ ಹೇಳ್ತಾರೆ ಅದಕ್ಕೆ.
ಅದು ತುಂಬಾ ಒಳ್ಳೆಯದು.
ಹೌದು. ಇಲ್ಲ ವಿ ಎಲ್ಲಾ ವಿದ್ಯಾರ್ಥಿಗಳ ಮೇಲೆ ಸಮಾನ ಪ್ರೀತಿ ತೋರಿಸ್ತಾರೆ. ಅದೇ ಅದಕ್ಕೆ.
ಹಾಗೆ ಮ ನಿಮ್ಗೆ ಅರ್ಥವಾಗದೆ. ಇದ್ದರೆ ಏನ್ ಮಾಡುತ್ತಾರೆ.
ಹ್ಮ್ ಮತ್ತೊಮ್ಮೆ ಶಾಂತವಾಗಿ ವಿವರಿಸುತ್ತಾರೆ. ಕೋಪ ಮಾಡ್ಕೊಣಲ್ಲ.
ಅದು ತುಂಬಾ ಒಳ್ಳೆಯ ಒಳ್ಳೆಯದೇ ಹಾಗಿದ್ದರೆ ನಿಮ್ಮ ಗುರುಗಳು ಆಗಿದ್ದರೆ ಒಳ್ಳೆ ವರೆ,
ಹ್ಮ್. ನಿನ್ಗೆ ಯಾವ ಗುರುಗಳು ಇಷ್ಟ.
ನನಗೆ ಗಣಿತ ಗುರುಗಳು ಅಂದರೆ ತುಂಬಾ ಇಷ್ಟ. ಅವರು ತುಂಬಾ,
ಹ್ಮ್.
ತಾಳ್ಮೆ ಇಂದ್ ಕಳಿಸುತ್ತಾರೆ.
ಪರೀಕ್ಷೆಗೆ ತಯಾರಿ ಮಾಡಿಸುತ್ತಾರಾ.
ಹೌದು ದಿನ ಅಭ್ಯಾಸ ಮಾಡಿಸುತ್ತಾರೆ.
ಗುರುಗಳ ಮಾತು ಕೇಳ್ಬೇಕು ಅಲ್ವಾ,
ಹೌದು ಅವರು ನಮ್ಮ ಒಳ್ಳೆಯದಕ್ಕೆ ಹೇಳುತ್ತಾರೆ. ಎಲ್ಲ,
ಹ್ಮ್ ಗುರುಗಳನ್ನು ಗೌರವಿಸಬೇಕು.
ಖಂಡಿತ್ ಅವರು ನಮ್ಗೆ,
ಹ್ಮ್.
ಜನನ ಕೊಡುತ್ತಾರೆ. ಅದೇ ಜ್ಞಾನ ಕೊಡುತ್ತಾರೆ.
ತರಗತಿಗೆ ಸಮಯಕ್ಕೆ ಹೋಗ್ಬೇಕು.
ಹ್ಮ್. ಏನ್ ಸಮಯಕ್ಕೆ ಹೋಗಬೇಕು. ಗೊತ್ತಿಲ್ಲ,
ಹ್ಮ.
ಸಮಯಕ್ಕೆ ಹೋದ್ನು ಆ ಪಾಠ ಗಮನ, ನಿಂದ್ ಕೇಳಬೇಕು.
ಹೌದು. ಮನೆಗ್ ಬಂದ್ಮೇಲೆ ಪುನಃ ಮತ್ತೆ ಅದನ್ನ, ನೆನ್ಪು ಮಾಡ್ಕೊಂಡು ಓದ್ಕೊಬೇಕು.
ಹೌದು. ಪ್ರಶ್ನೆ ಇದ್ದರೆ,
ಹ್ಮ್,
ಕೇಳಲು, ಹಾ,
ಹಿಂದೆ ಹೋಗ್ಬಾರ್ದು.
ಹೌದು ಗುರುಗಳ ಹತ್ರ ಹೋಗಿ,
ಹ್ಮ್.
ಅದನ್ನ ಆಗ್ಲೇ ನಾವು ಕೇಳಿ ತಿಳಿಕೊಳ್ಳಬೇಕು.
ಕೇಳಿದ್ರೆ ಇನ್ನು ಚೆನ್ನಾಗೆ ಅರ್ಥ ಆಗುತ್ತೆ ನಮ್ಗೆ. ಯಾಕಂದ್ರೆ ಅವ್ರ ನಮ್ಕಷ್ಟ ಷ್ಟೆ ನಮ್ಗ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರಲ್ವಾ ಅದಿಕ್ಕೆ.
ಹೌದು ನಮ್ಮಗುರ ಒಳ್ಳೆ ದಾರಿ ತೋರಿಸುತ್ತಾರೆ..
ನಮ್ಮ ಭವಿಷ್ಯವನ್ನು ರೂಪಿಸುತ್ತಾರೆ.
ಹಾ, ನಾವು ಅವರಿಗೆ ಧನ್ಯವಾದ ಹೇಳಬೇಕು
ಹೌದು ಅವರ ಶ್ರಮ ಮರೆಯಬಾರದು ನಾವು
ಹ್ಮ್ ನಾನನ್ನ ಗುರುಗಳಗಳನ್ನು
ಹ್ಮ್
ತುಂಬಾ ಗೌರವಿಸುತ್ತೇನೆ
ನನಗೂ ನನ್ನ ಗುರುಗಳ ಮೇಲೆ ತುಂಬಾ ಗೌರವವಿದೆ
ಹ
ಹ್ಮ್
ಆದೇ್ರ ಗೌರವ ಇಿದೆ
ಹ
ಆದ್ರೆ ಒಬ್ಬೊಬ್ಬರು ಗುರುಗಳು ಇದ್ದಾರೆ
ಹ
ಅವರ ಮೇಲೆ ಅಷ್ಟು ಗೌರವ ಇರುವುದಿಲ್ಲ ನಾನು ಶಾಲೆಯಲ್ಲಿದ್ದಾಗ ನೋಡಿದ್ದೇನೆ
ಅದುೂ ನಿಜವೇ ಎಲ್ಲ ಗುರುಗಳ ಮೇಲೆ ಗೌರವ ಬರುವುದಿಲ್ಲ ಅವರ ಅವರು ನಮ್ಮನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಹೇಗೆ ಪಾಠ ಮಾಡುತ್ತಾರೆ ಅನ್ನೋದ್ರ ಮೇಲೆ ನಮ್ಮ ಗೌರವ ನಿಂತಿರುತ್ತದೆ
ಹೌದು
ಹ್ಮ್
ನನಗೆ ಶಾಲೆಯಲ್ಲಿ ಇದ್ದಾಗ ಒಂದು ಸಲ ಏನು ಮಾಡಿದ್ದ ಗೊತ್ತಾ
ಏದು
ಈ ಶನಿವಾರ ಬಂದರೆ ವ್ಯಾಯಾಮ ಮಾಡಿಸುವವರು
ಹ್ಮ್
ಆ ಸಮಯದಲ್ಲಿ ನಾನು
ಹ್ಮ್
ನಮ್ಮ ಶಾಲೆಯ ಹಿಂದಗಡೆ ನೀಲ ಗೆರಿ ತೋಪ್ ಇದೆ
ಹ್ಮ್
ಅಂದ್ರೆ ನಮಗೆ ನಾವು ಗೌರ್ಮೆಂಟ ಶಾಲೆ ಅಲ್ಲ ನಮ್ದು
ಹ್ಮ್
ಹ್ಮ ನಮಗೆ ಈ ಏನು ವಾಷ್ರೂಮ್ಸ್ ಇರ್ಲಿಲ್ಲ
ಹಾ
ತೋಪ ಹೋಗ್ಬೇಕಿತ್ತು
ಹ್ಮ್
ನೀಲ್ ಗೆರೆ ತೋ ತೋಪು
ಹ್ಮ್
ನಾವ್ ಏನ ಮಾಡ್ತಿದ್ರಿ ವ್ಯಾಯಾಮ ಮಾಡ್ಸಕ್ತಾರಲ್ಲ
ಹ್ಮ್
ಆ ಸಮಯದಲ್ಲಿ ತೋಪಲ್ಲಿ ಇರುವವರು
ಹಾ
ವ್ಯಾಯಾಮ ಮುಗಿದ ಮೇಲೆ ಗಂಟೆ ಬಾರಿಸಿದ ಮೇಲೆ ನಾವು ಈಚೆ ಬಂದು ಆಮೇಲೆ ನಮ್ಮ ತರಗಟಿಗೆ ಹೋಗ್ತಿದ್ರಿ ಒಂದು ಸಲ ಹಾಕೊಂಬಿಟ್ರಿ
ಹಾ
ನಮ್ಮ ವ್ಯಾಯಾಮ ಮಾಡಸುವ
ಹ್ಮ್
ಆ ಶಿಕ್ಷಕರು
ಹಾ
ಕೋಲನ್ನು ಹಿಡ್ಕೊಂಡು ಬಂದ್ಬಿಟ್ಟಿದ್ರು ನೀಲಗಿರಿಯಲ್ಲಿ ಕೋಲ ಮುರಿಕೊಂಡು
ಹ್ಮ್
ಹಸಿವಾದ ಕೋಲು ಎರಡು ಮುರಿದುಕೊಂಡು
ಹ್ಮ
ಹಿಡ್ಕೊಂಡು ಎರಡು ಎರಡು ಹಿಡ್ಕೊಂಡಿದ್ರು ಒಂದೇ ಕೈಯಲ್ಲಿ
ಹ್ಮ
ಹಾ ಇಟ್ಕೊಂಡು ಬಂದ್ಬಿಟ್ಟವ್ರೆ
ಹ್ಮ
ನಾವು ಓಡ್ತಾ ಇದ್ದೀರಿ ಅವರು ಓಡ್ಕೊಂಡ ಬಂದು ಹೊಡಿಯತ ಅವ್ರೇ ನಮ್ಗೆ ಯಾಕೆ ಹೇಳ್ತೀರಾ ಮತ್ತೆ ಇನ್ನೊಂದ ಸಲ ಅಲ್ಲಿ ಏನಾಯ್ತು ಅಂದ್ರೆ ಯಾರ್ಯಾರು ಬಂದಿದಾರ ಅವ್ರ ಹೆಸರೆ ಎಲ್ಲ ಬರ್ಕೊಂಡಿದ್ದಾರೆ ಬಲ್ಲದೆ ಇರೋ್ರದೆಲ್ಲಾ ಒಂದೊಂದು ಏನು ಒಂದೊಂದು ತರಗತಿಗೂ ಹೋಗಿ
ಹ್ಮ್
ಯಾರ್ಯಾರು ಬಂದಿಲ್ಲೋ ಅವ್ರನ್ನೆಲ್ಲ ನಿಲ್ಲಿಸಿಿ ಕರ್ಕೊಂಡ್ ಬಂದು ಯಪ್ಪ ಯಾಕ ಹೇಳ್ತೀರ ಎಲ್ಲಾರು ಹೋಗುದ್ರು ಬೈದ್ರು ಓಡದ್ರು
ಹ್ಮ್
ಅಂದ್ರೆ ಶಾಲೆಯಲ್ಲಿ ಇರುವ ನೆನಪುಗಳು ತುಂಬಾ ಇದೆ ಆ ಸಮಯಕ್ಕೆ ನಾವು ಹೋಗುವ ಕೆ ಆಗೋದಿಲ್ಲ ಇವಾಗ
ಹೌದು
ಹ ಶಾಲೆಯ ದಿನಗಳು ತುಂಬಾ ನೆನಪು ಬರೆಸ್ತಾವೆ ನನಗಂತೂ
ನನಗೂ ಅಷ್ಟೆ ಇಷ್ಟು ದಿನ ಓದಿದ್ರಲ್ಲಿ ನೆನ್ ಸಮಯಗಳಂದ್ರೆ ಶಾಲೆನೆ
ಹೌದಾ
ಯಾಕಂದ್ರೆ ಅಲ್ಲಿ ಏನು ಯೋಚನೆ ಇರಲ್ಲ ಏನು ಹೋಗ ಕಷ್ಟ ಇಷ್ಟ ಇರಲ್ಲ
ಆಕೆ
ಆರಾಮಾಗಿ ಗೆಳೆಯರು ನಾವು ಅನ್ಕೊಂಡು ತರಲೆ ಮಾಡ್ಕೊಂಡು
ಒಟ್ನಲ್ಲಿ ತುಂಬಾ ಶಾಲೆಯಲ್ಲಿ ಮಜಾ ಮಾಡಿದ್ದೀರಾ
ಹೌದು ನನ್ನ ಶಾಲೆಯೆಯಲ್ಲಿ ಇದ್ದಂಗೆ ಇನ್ನೆಲ್ಲೂ ಇಲ್ಲ ಅಷ್ಟು ತರಲೆ ಮಾಡ್ಕೊಂಡು ಆತರ
ಹಾಗೆ ನಿಮ್ಮ ಶಾಲೆಯಲ್ಲಿ ಯಾವ್ದಾದ್ರು ಆ ರುವ ಒಂದು ಘಟನೆೆಯ ಜ್ಞಾಪಕ ಇದೆಯಾ ನಿಮಗೆ ಹೇಳಿ
ಹ್ಮ್ ಒಂದು ಗಟ್ಟನೇನಾ
ಹೌದು
ಹ್ಮ್ ನಾವು ನಮ್ಮ ಶಾಲೆಯಲ್ಲಿ ಉಡುಗಿಯರೆಲ್ಲ ಒಂದ್ ಕಡೆ ಉಡುಗಿಯರೆ ಒಂದು ಕಡೆ ಊಟಕ್ಕೆ ಕೂತ್ಕೋಬೇಕಿತ್ತು
ಒಂತರ
ಆಮೇಲೆ ನಾವು ನಮ್ದು ಒಂದು ಗುಂಪು ಇತತ್ತು ಹುಡುಗ ಹುಡುಗಿಯರದು
ಹ ಒಂದೇ ಗುಂಪು ಹುಡುಗರು ಹುಡುಗಿಯರು ಎಲ್ಲ ಜೊತೆಗೆ
ಹಾ ಅಷ್ಟು ಹುಡುಗ ಹುಡುಗಿಯರಲ್ಲ
ಹಾ ಮತ್ತೆ
ಮೂರು ಜನ ಹುಡುಗಿಯರು ಒಂದು ನಾಲ್ಕೈದು ಜನ ಹುಡುಗರು ಹಾ ನಾವೆಲ್ಲಾ ಹ ಬೇರೆ ಕಡೆ ಊಟಕ್ಕ ಹೋಗ್ತಾ ಇದ್ವಿ. ಅದನ್ನ ನಿಕ್ಕದವರು ಅವ್ರವರ - ಅಡುಗೆ ಗರ್ಲ್ಸ್ ಬಾಯ್ಸ್ ಬೇರೆ ಬೇರೆ ಕತ್ಕೊಂಡ ಇರ್ತಿದ್ರು. ಅವಾಗ ನಾವು ನಾವಷ್ಟೇ ಬೇರೆ ಕುತ್ಕೊಂಡದ್ನ್ನ ನಮ್ಮ ಕೊಠಡಯ ಶಿಕ್ಷಕರು ಅಂತ ಇರ್ತಿದ್ರಲ್ಲ ಅವಾಗ -
ಹ್ಮ್ ಹೇಳಿ.
ಅವರು ಗಮನಿಸಿದ್ದಾರೆ.
ಹಾ
ಆಮೇಲೆ ಒಂದಿನ ಕ್ಲಾಸ್ ಅಲ್ಲಿ ಎದಸಿದ್ರು ತೋಳ್ಸಿ ನೀವನ್ ಸಪ್ಪ ಹಂಗೆ ಹಿಂಗೆ ಬೈದ್ರುಯಪ್ಪಾ. ಆಮೇಲಿಂದ ಮತ್ತೆ ಈಚೆ ಕುತ್ಕೊಬಾರದು ಅಂತ ಹೇಳಿ ಮತ್ತೆ ಒಂದ್ ಸ್ವಲ್ಪ ದಿನ ನಿಲ್ಸದ್ವಿ. ಕುಂತಾ ಇದ್ರಿ.
ಹ್ಮ್ ನಮ್ಮತರಾ -
ಆಮೇಲೆ ಅಷ್ಟ್ರಲ್ಲಿ ಕರೋನಾ ಬಂತು.
ಹಾಗೆ.
ಹ ಆಮೇಲೆ ಮತ್ತೆ ಹತ್ತನೇ ಕ್ಲಾಸ್ಗ್ ಬಂದ್ಮೇಲೆ. ಆವಾಗ ಮೂರ್ ತಿಂಗಳು ಶಾಲೆ ಓಪನ್ ಇತ್ತು ನಮ್ಗೆ.
ಅಯ್ಯೋ ಆ ಮೂರ್ ತಿಂಗಳಲ್ಲಿ. ನಾನು ಒಂದು ಒಂದು ತಿಂಗಳು ಒಂದ ಎರಡು ವಾರ ಹೋಗಿದ್ದರೆ. ಸಾಕು ಯಾಕಂದ್ರೆ ನಾನು ಹೋಗೆಇಲ್ಲ ಶಾಲೆಗೆ.
ಹೌದಾ
ಹೌದು.
ಹ್ಮ್
ಹ್ಮ್ ನಾನು ಶಾಲೆಗೆ ಕರೆ ನೆಟ್ಟವಾಗ ಹೋಗ್ಲೇ ಇಲ್ಲ ಬಿಡಿ.
ಹ್ಮ್ ನಾನ್ ಶಾಲೆಗೆ ಒಂದು ದಿನವೂ ರಜೆ ಆಗ್ತ ಹಾಕ್ತಾ ಇರ್ಲಿಲ್ಲ.
ಇಲ್ಲ ನಾನ್ ರಜಾ ಹಾಕ್ತಿದ್ದೆ ಹ ಕಡಿಮೆ ರಜಾ ಹಾಕ್ತಿದ್ದೆ. ಜಾಸ್ತಿ ನಾನು ಶಾಲೆಗೆ ಹೋಗಿದ್ದೇನೆ ನಂತರ
ಹಾ
ಹತ್ತನೇ ಹನ್ನೆರಡನೇ ತರಗತಿಗೆ ಹೋಗಿರಲಿಲ್ಲ ದಟ್ಟವಾಗಿ
ಹ.
ಹ್ಮ್ ಹೌದ.
ನಾನು ತೊಂಬತ್ತೊಂಬತ್ತು ಪರ್ಸೆಂಟ್ ಹೋಗಿರ್ತೇನೆ ಕ ಶಾಲೆಗೆ.
ಇಲ್ಲ ನಾನು- ಐವತ್ತೊಂಬತ್ತು ಪರ್ಸೆಂಟ್ ಹೋಗಿರ್ತೇನೆ.
ಹಾ
ಇಲ್ಲಿಗೆ ಮಾತನಾಡಿ ನನಗೆ ತುಂಬಾ ಸಂತೋಷವಾಯ್ತು.
ನಮಗೂ ಕೂಡ ತುಂಬಾ ಸಂತೋಷವಾಯ್ತು.
ಮತ್ತೆ ನಿಮ್ಮ ಈ ಮೌಲ್ಯವಾದ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಮಾತನಾಡಿರುವುದಕ್ಕೆ ಧನ್ಯವಾದಗಳು.
ನಿಮಗೂ ಧನ್ಯವಾದಗಳು.